ಅಲ್ಲ
ಹೊಡೆಪಣ ಹಾ ಕೇಳತ ಆರಾಮ ರಡೆಪಣ
ಆರಾಮ್ ಅವ್ರಪ್ಪಾ
ಏನ್ ನಡೆಸಿದ ಎರಡಪ್ಪಣ ಮತ್ತೆ
ಏನಿಲ್ಲ ಬಂದಿದ್ದ ಸ್ವಲ್ಪ ಕೆಲ್ಸ ಆತ ಏನ್ ನಾಷ್ಟ
ಹೌದಣ್ಣ ನಾ ಅಷ್ಟ ಆಗದ ನೋಡಣ ಮುಂಜೆ ಭರತ್ತೆ ಮಾಡ್ಕೊಂಡ ಬನ್ನಿ
ಹ್ಮ್ ಹ್ಮ್ನ್ ಮತ್ತತ್ ಕಾಲೇಜ್ ಹೋಗ್ತ ಹ ನಂದ ಆಯ್ತ ಕಾಲೇಜಗೆ ಹೋಗಿದ್ದೆ
ಹ ಏ ಆಲ್ರೆಡಿ ಪ ಅದೇ ಹಬೇಕಕ್ ಅಂದ ಮಾಡತೀನಿ ಇನಾಗಾನ
ಹ್ಮ್
ಅದ ತಂಬಾಕು ಮುಕ್ ಯೋಜನೆ ಅಂತೇಳಿ ಮೊದ್ಲು ಮಾಡ್ಯಾರಂದೆಲ್ಲ ನಮ್ಮ್ ಕಾಯಲೆಸ್ದಾಗ
ಹ್ಮ
ಅವ್ರ್ ಮತ್ತೆ ಬಂದಾರ ಮತ್ತತ್ ಹೇಳ ಹಕತಾರ ಅವರು ನಿಮ್ ಯಾರನ್ ಇದ್ರಂಗ ಇದದ್ರ ಕರ್ಕೊ್ ಬರ್ರಿ ಹಾಸ್ಪಿಟ್ಲ್ಕ್ಕ ನಾವು ನಿಕಟಿನ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಅದ ಅಂತ ಹೇಳಕತಾರ ಅವರು ಬಂದದಾರ ಇವತ್ತ
ಹ್ಮ್ ಹ್ಮ್
ಅದಕ್ಕೆ ನಾನು ಅರ್ಧಕ್ಕೆ ಅದ್ ಬಂದ್ಬಿಟ್ಟೆ ಆ ಕಡೆ ಬ್ಯಾಸ್ ಆ್ತ ಅದಕ್ಕೆ ನೀ ಇದೆಲ್ಲ ಕೆವೊಮ್ಮ ಹಾಮೆನಂದ ನಾನು
ಮುಕ್ತ ಏನ ಮುಕ್ತ
ಹ ತಂಬಾಕು ಮುಕ್ತ ಯೋಜನೆ ಅಂದ್ರೆ ಯುವಕರಿಗೆಗ್ ತಂಬಾಕು ತಿಂದು ತಿಂದು ಹಾಳ ಹಾಕತಾರಲ್ಲ
ಹಾ ಹಾ ಹಾ
ಅದಕ್ಕೆ ಅವರು ನಿಕಟ ಟ್ಯಾಬ್ಲೆಟ್ಸ್ ಕೊಡ್ತಾರ ತಿನ್ಬಾರ್ದ ಅಂತೇಳಿ
ಹ್ಞೂ ಹ್ಞೂ
ಅದಿಕ್ಕೆ ಯಾರನ್ ತಿನ್ನೋರಿದ್ರ ನೋಡಪ್ಪ ಅಕ ಹ ತೋರ್ಷೆ ಮರಮ ಈಕ ನೀವು್ ತಿಂತಿದ್ದೀರ ಮೊ್ಲು ಅದಕ್ಕೆ ಬೊತ್ತಿದ್ದಿದೆನ್ ಬ ಮುುಷ ಮರ ಮಂದೆ
ಅಂತವ್ರ ಆರು ತಗೋರಪ್ಪಾ ಅಂತವರು ಆರ
ಹ ಹಾ ಹಾ
ಅಂತವ್ರ ಬಾಳ ಬಾಳ ಮಂದಿ ಹಾರ ಅದು ಎಷ್ಟು ದಿನದಾಗ ಬಿಡುವಂತ ಸೈಡ್ ಎಫೆಕ್ಟ್ ಅದು ಏನೇನು ಆಗಲ್ಲ ಟ್ಯಾಬ್ಲೆಟ್ ಕೊಟ್ರ
ಆ ಟ್ಯಾಬ್ಲೆಟ್ಸ್ ಅಂದ್ರ ನ ಹೂವು ನಿಮ್ ಸೈಡ್ ಬಾಡಿಗೆಲ್ಲ ಹೂವು
ಹ್ಮ್ ಹ್ಮ್
ಈಗ ತಂಬಾಕಿನಾಗ ನಿಗ್ ಕಟ್ಟಿನ ಅಂತ ಅಂಶ ಇರ್ತ
ಹ ಕರೆಕ್ಟ್
ಆ ನಿಗಟ್ಟಿನ ಏನ್ ಮಾಡ್ತ ಗೊತ್ತಾನ
ಹ್ಮ್
ಅಡಿಕ್ಟ್ ಆಗಿಬಿಡ್ತದೆ ನಮ್ ದೇಹಕ್ಕ ಅಂದ್ರೆ ಅ ಒಂಥರ ಅದರ್ಲದ ನಾವು ಬದುಕಲ್ಲ ಅದು ತಿನ್ಲೇಬೇಕು ನಾವು
ಹ್ಮ್ ಹ್ಮ್
ನನ್ ಅರಾಮ್ ಸಿಸ್ಟಮ್ ಕೆಲ್ಲತ್ತ ಏನ ಆಗಿಬಿಡ್ತದ ಅಡಿಕ್ಟ್ ಆಗಿಬಿಡತ ಅದ್ರನ್ನ ಅಡಿಕ್ಟ್ ನ ದೂರ ಮಾಡಾಕ ನಿಕ್ಕಟ್ಟಿನ ಆಂಟಿ ನಿಕ್ಕಟ್ಟಿನ ಅಂತ ಬಳಸ್ತಾರ
ಹಾ
ಅದಕ್ಕೆ ಅ ಆಂಟಿಗಟ್ಟಿನ ಟ್ಯಾಬ್ಲೆಟ್ಸ್ಗರ್ತ ಅಷ್ಟೇ ಅದಲ್ಲಿ ಸೈಡ್ ಎಫೆಕ್ಟ್ ಏನೇನಿಲ್ಲ
ಹೌದಾ ಇದೇನು ಗ ಇ ಗೌರ್ಮೆಂಟ್ ಕಡೆಯಿಂದ ಅಪ್ರೂವಲ್ ಆಗಿದ್ದೇ ಅದ ಇಲ್ಲ ಸುಮ್ಮ್ ಬೇರೆೆಯವ ಯಾರ ಹೊರಗಿನವ ಬಂದು ಕ್ಯಾಂಪ್ ಬಗ್ಗೆ ಇದ ಮಲತ್ತಾರ
ಇದು ಕೆ ಎಸ್ ಎಕ್ಸಾಮ್ ಬರತಾರ ನೋಡ್ ತರ್ಸೀಲ್ದಾರ್
ಹಾ
ವಯಸ್ ವಯಸಾದ್ರೆ ಏಶನ ಬಂದಾನ ಅವನೇ ಬಂದು ನಮ ಪ್ರೋಗ್ರಾಮ್ ಇತ್ತು ಅ ಗೌರ್ಮೆಂಟ್ ಹಾಸ್ಪಿಟ್ಲ್ ಬರ್ರಿ ಬಂದ್ ತೋರಿಸಿ ಟ್ಯಾಬ್ಲೆಟ್ಸ್ ಕೊಡ್ತಾರ ನಮ್ದ ಏನ್ ನಮ್ದು ಅವ್ರ ಉದ್ದೇಶ ಏನು ಗೊತ್ತಾ ಒಟ್ಟ ಯುವಕರು ತಂಬಾಕಿ ಗುರಿ ಆಗ್ಬಾರ್ದು ಯುವಕರು ಒಳ್ಳೇರಾಗಗ್ಬೇಕು ಯುವಕರು ಓದ್ ಮುಂದೆ ಬರ್ಬೇಕು ಅಂದ್ರಗಂತ ಕೆಟ್ಟ ಚಿಟಗಳ ಗಬಾರ್ದು ಅಂತ ಅವ್ರ ಉದ್ದೇಶ ಅಷ್ಟೇ
ಹ್ಮ್ ಹ್ಮ್ ಹ್ಮ್ ಇನ್ನು ನಿಮ್ಮ ಕಾಲೇಜ್ ಬ್ಯಾಗ್ ಬಂದಿಲ್ಲಲ್ಲ ಅವ್ರೆಲ್ಲಾ ಬಾಳ ಜನ ಬಂದಾರ ತೋರ್ಸ್ಕೊಂಡಾರ
ಹ ಬಾಳ ಜನ ಬಂದಿಲ್ಲ ಈ ತೋರ್ಸಕ್ ಯಾರು ಬಂದಿಲ್ಲ ಅವರು ಸಮಾರಂಭ ಮಾಡಿ
ಹ್ಮ್
ಈ ತರ ಹೇಳಕತೆ ಎಲ್ಲರಿ ಪ್ರಚಲನ ಮಾಡಾಕತಾರ ಅವರು
ಹ್ಮ್ ಹ್ಮ್ ಹ್ಮ್
ಅದಕ್ಕೆ ನೀ ಏನು ಬಾಳ ಜನ ಕೂನಿರ್ತಾರಲ್ಲ ಯಾರನ್ ಇದ್ರೆ ಹೋಗಪ್ಪ ಒಳ್ಳೇದಾಗ್ಲಿ ಅವ್ರರಿಗೆಗ ಅಂತ ಹೇಳ ಕ
ಹಂಗೆ ಇವರ ತಂಬಾಕು ಗುಟ್ಕಾ ಮಾಡದ ಅಷ್ಟೇನಾ ಇಲ್ಲ ಡ್ರಿಂಕ್
ಇಿಲ್ಲ ್ರಿಂಗ್ಸ್ ಇ್ದವರ್ಗಲ್ಲ ತಂಬಾ ಕಷ್ಟ
ಹ್ಮ್ ಇಲ್ಲ ಯುವಕರಿಗ ಅಷ್ಟೇ ಏಜ್ ನಿಮಟ್ದ್ರಗ ಪ್ರೋಗ್ರಾಮ ಇಲ್ಲ ವಯಸ್ ಹದರಿಗೆ ಅದರಿಗೆ
ಎಲ್ಲರಿಗೂ ನಡೀತದ ಅವರು ಅವ್ರ ಉದ್ದೇಶ ಮೇನ್ ಯುವಕರಷ್ಟೇ ಹ
ಇವು ಕೂಡ ಅಷ್ಟೇನು
ಹಾ ಯುವಕರ ಶಿವ ಎಲ್ಲಾ ಮುದುಕರ ನಡತಿದ್ ಬಿೂಡ ಮುಡ್ಕುಲ್ ಹೋದರುನು ಹಾ ಯಾರಾದ್ರೂ ನಡ್ದ ಅದಕ್ಕೆ
ಸರಿ ಯಾರಾದ್ೂ ನಡ್ದ ಅಂತಂದ್ರ ಹೋಗಮ್ಮ ತೋರ್ಸೋನು ರಿಸಲ್ಟ್ ಎಷ್ಟ ದಿನದಾಗ ಗೊತ್ತಾದ್ದ ಅಂತ
ಅವ್ ನೋಡೋಣ ನಿನ್ ಮೇ ಡಿಪೆಂಡ್ ಕರೆಕ್ಟ್ ಅವ್ರು ಹೇಳಿದ ಮಾಡಿದ ಅಂದ್ರ ಹಿನ ಇಪ್ಪತ್ತು ದಿನದಾಗೆ ಆತ
ಹಾ ಹಾ
ಕಡಿಮೆ ಆಗ್ತ ನೀನ್ ಇಲ್ಲಾ ಅವ್ರರು ನಿನ್ನ ಟ್ಯಾಬ್ಲೆಟ್ಸ್ ತುಮಕಿ ಅಂತ ಮತ್ತೆ ತಂಬಾಕು ಮಾಡ ಅಂದ್ರೆ ಮತ್ತೆ ಎರಡ್ ತಿಂ
ಮೂರ್ ತಿಂಗಗಳು ಯಾರ್ದ ಯಾರ್ದು ತಿಂಗಗಳು ಹಲೋ ವಸ್ತ
ಕೇಳಸ ಹೇಳಣ್ಣ
ಹ್ಞೂ ಹ್ಞೂ ಎರಡು ಮೂರು ತಿಂ್ಗಳ ಒದ್ದಂದನಾ
ಹಾ ಎಲ್ಲಿಿದ್ದಣ
ಇಲ್ಲಿ ಗ್ಯಾಸ್ ತುಮ್ಸ್ ಬರಕ್ ಬಂದಿದ್ಯಾ ಗ್ಯಾಸ್ ಕಾಲ ಅದ ಇನ್ನ ಇನ್ನೊಂದ್ ಗಾಡಿ ಬರಕ್ ಂತ
ಹಾ ಹಾ ಅದಿಕ್ಕೆ ಕೊಂಚಾನ
ಅದ್ಕ್ಕೆ ಕುಂತೀನಿ ಫುಲ್ ಇದದಪ್ಪ ಈ ಗ್ಯಾಸ್ ಫುಲ್ ಸ್ಯಾಟ್ ಬಾಳ ಅದ್ಲ್ಲಿ
ಹೌದ ಹ ಹೇಳ ಆಾಕಿ ಕಮ್ಮಿಗೆ
ಹಾಸ್ಟಲ್ ಕೊಪ್ಪ
ಹಾಟ್ಲ್ಕ್ಕ
ಹಾ ಅಷ್ಟೆಲ್ಲ ಇಲ್ಲ ಅಂದ್ರ ಒಂದ ದಿನ ಊಟರ್ಕಂದ್ರೆ ಹುಡುಗರುಾಳ ಕಿರಿಕಿರಿ ಮಾಡ್ತವ
ಮತ್ತೆ ವಿಷಾಪುರ್
ಹ್ ಬಾಳ ಕೆರಿಕರೆ ಮಾಡ್ತಾವ ಅದಕ್ಕೆ
ಹಾ ಹಾ ಹಾ
ನಾನ ನಡೆದಿಲ್ಲಲ್ಲ ಅವ್ರದ್ದನ್ ಹುಡುಗರು ಕರಿಕಿರಿ ಮಾಡತ ಅಂದ್ರ ಅವ್ರದ್ದ ಕರೆಕ್ಟ್ ಇದ್ದ ಇರ್ತದೆ
ಮತ್ತೆ ಊಟ ಬೇಕಲ್ಲ ಹುಡುಗರ್ಗನು ಮತ್ತ ಹಾ.
ಹಂಗಾಗಿ ನಾವೇನ್ ಇದ್ ಮಾಡ್ಬೇಕಂತಲ್ಲ ಅದ್ರ ಸಲವಾಗಿ ಏಂಗಂತವಿ ಇಲ್ಲಿ ಗ್ಯಾಸ್ ಅಂದ್ರೆ. ಗಾ ಕಾಲೇಜು.
ಹೌದ ನಿಧಾನವಾಗಿ
ಬರ್ಬೇಕು. ಅದಕ್ಕ ನಿಮ ನೀನ್ ಬೇರೆ ಅಲ್ಲಿ ಯಾರ ಡಾಕ್ಟರ್ ಬಂದಾರ ಅಂತಿದಿ. ಆ ಕಡೆ ನಾನು ಈ ತೋರ್ಸಬೇಕು ಯಾಕಂದ್ರೆ ನಾನ್ ಬಿಡ್ಬೇಕಂತ ಮಾಡನಿಲ್ಲ.
ಹೌದು ಒಳ್ಳೆದಣ ಬಿುಟ್ರ ಮತ್ತೆ.
ಈಗ ನಾ ಮೊದಲು ಗುಟಕಾ ಜಾಸ್ತಿ ತಿಂತಿದ್ದಿದೆೆ ಗೊತ್ತಿದೆ ಅಲ್ಲ ನಿನ್ಗಂತತ್ರ.
ಹ ಹೌದೌದಣ ಕಡಿಮ ಮಾಡಿದ ಈಗ.
ಹಾ ಏ ಫುಲ್ ಗುಟ್ಗ ಬಿಡ್ತೀನಿ ಈಗ ಏನು ತಂಬಾಕ್ಕ ಒಂದ ಆವಾಗವಾಗ ಕೆಲದ ಇಡಕಾತನಿ.
ಹ ಅಣ್ಣಾ.
ಈಗ ಅದನ್ನ ಬಿಡ್ಬೇಕಂತೀನಿ ಸ್ವಲ್ಪ ನೀ ಹೇಳಿದಲ್ಲ ಟ್ರೀಟ್ಮೆಂಟ್.
ಹಾ.
ಬಂದಾರಂತಂದಲ್ಲ ಗ್ಯಾಸ್ ಗೀಸ್ ತುಂಬ್ಸಕೊಂದ ಗೇಸಂದ.
ಹಾ ಅಣ್ಣಾ ಹಾಲ್. ಸರಿ ಅಣ್ಣ ಅಣ್ಣ ಅದು ನಾ ಹೆಂಗಂತನಂದ ಬಿೋಡ ಅದು ಚಟ ಅದು ಬಾಳ ಸುಮಾರನ ಹೋಗಲ್ಲ ಜಲ್ದಿ ಅದ.
ಹೋಗಲ್ಲ.
ಹಾ ಯಾರಾದ್ರೂ ಅಷ್ಟೆ ನೀ ಆದ್ರೂನು ಅಷ್ಟೆ ನಾವಾದ್ರೂ ಅಷ್ಟೆ.
ಹ್ಮ್.
ಅದೇ ಅಣ್ಣಾ ಒಳ್ಳೇದಲ್ಲ ಬುಟ್ಟು ಬಿಡ್ಬೇಕ ಅಲ್ಲಾ.
ಬಿಟ್ ಬಿಡ್ಬೇಕ ಸರಿಯಲ್ಲ ನಮಗ ಏನೋ ಒಂದ ಸಣ್ಣ ವಯಸನ್ಯಾಗ ಏನೋ. ತಿಳದ ಮಾಡಿ ತಿಳಲಾರದ ಮಾಡಿ.
ಹೌದ ಹೌದ.
ಇವಾಗ ಬುಡಬೇಕ್ ಅನ್ನಕುತ್ತೇವ ಅದ ಆಗಲ್ಲಗದೆ.
ಹೋಗೋದ ಅಂದ್ರೆ ಸ್ವಲ್ಪ ದೃಢ ಸಂಕಲ್ಪ ಮಾಡ್ಬೇಕ ತಗೋಬೇಕು ನೋಡ ಟ್ಯಾಬ್ಲೆಟ್ಸ್.
ಟ್ಯಾಬ್ಲೆಟ್ ಏ ಟ್ಯಾಬ್ಲೆಟ್ ಅಂದಿಲ್ಲ ಅವ ನುಂಗವ್ ಇರ್ತಾವ ಚಿಂಗಮ್ಮ್ ಇರ್ತಾವ.
ಈಗ ಚಿಂಗಮ ತರ ಇರ್ತಾವ ಅಗೇವ ಇರ್ತಾವ ಹಿಂಗ. ಹಾ ಈಗ ಚಿಂಗಮ ಹೆಂಗ ತಿಂತೇವ ಹಂಗ್ ಅಗಿತೀವಿ ಹಂಗ ಅಗಿಬೇಕ್ ಅವತುರ್ಣ.
ಹ್ಮ್ ಹ್ಮ್ ಹ್ಮ್. ಹಾಗಾದ್ರ ಮತ್ತೆಲ್ಲ ನಿಂಗಗೂ ಟಬ್ಯಾಟ್ ಕೊಡಲ್ಲನು ಡೈರೆಕ್ಟ್ ಆಗಿ ಈಗ ಇಡ ಮಾಡಿದ್ರ. ಒಳಗ್ ನಮ್ ದೇಹದಾಗ ಏನ್ ಎಫೆಕ್ಟ್ ಆಗಿತ್ತು. ಅಂತವ ಟಬ್ಲೆಟ್ ಆದ್ರ ಆ ತರದ ಏನು ಕೊಡಲ್ಲಾನ.
ಅವ್ರಣ್ಣ ನಿಮ್ದು ತಂಬಾಕ ತಿಂದರ ದೇಹದಾಗ ಏನಾದಾರರು ಪ್ರಾಬ್ಲಮ್ ಆದ್ರರು ಕೂರ್ ಮಾಡಾರಲ್ಲಾರ.
ಹ್ಮ್ ಹ್ಮ್.
ತಂಬಾಕಿನಿ ಚೆನ್ನಾಗ್ ಬಿಡ್ಸಾರ ಅಂದ್ರೆ ತಂಬಾಕಿನ. ತುಂಗಾರಂಗಗೆ ಅದು ನಿಕಟ್ಟಿನ ಟ್ಯಾಬ್ಲೆಟ್ಸ್ ಕೊಡ್ತಾರ.
ಓಹ ಹೊ ಬೇರೆ ಬಿಡ ಚಟ್ಟ ಅಷ್ಟೇ ಬಿಡ್ಸಕ್ ಇದ್ ಮಾಡ್ತಾರ ಅವರು ಈಗ. ಈ ಒಳಗೆ ಏನ್ ಐತೆ ಕ್ಯೂರ್ ಮಾಡಲ್ಲ ಅವ್ರ.
ಹಾ ಹಾ ಇಲ್ಲ ಇಲ್ಲ.
ಆತರ ಮಾಡ್ಲಕಂದ್ರೆ ಮತ್ತ ಇವ್ರ ಬಂದ್ದು ಇದಾದ್ದಲ್ಲ ಅವರ್ದ.
ಹ ಅಣ್ಣಾ ಈಗ ಅರ್ಥ ಆಗ್ಯದ ಈಗ ಈ ದಿವ್ಸ ಏನ್ ಮಾಡಿದ್ದ ಮಾಡಿದ್ದ.
ಹ್ಮ್.
ಮುಂದಾದ್ರರುನು ಚಂದ ಇರ್ಬೇಕಂತ ಅವ್ರ ಉದ್ದೇಶ.
ಹ್ಮ್ ಹ್ಮ್ ಎಲ್ಲ ನಾವ ಕರೆಕ್ಟ್ ಅದ ಬಿಡು. ಟ್ರೈ ಮಾಡ್ಲಾತ್ತಿನಿ ಅಲ್ಲ ಈಗ ಬಿಡ್ಬೇಕ ನಾನನ್ ಟ್ರೈ ಮಾಡ್ಲಾತ್ತಿನಿ
ಹೌದೌದು ಈಗ ಅದ ನೀನು ಟ್ರೈ ಮಾಡ ಅವರು ಟ್ಯಾಬ್ಲೆಟ್ಸ್ ಕೊಡ್ತಾರಾ ಅಲ್ಲಿಗೆ ಅವ್ರಿಗೆ ಜೀರ ಆಾಗಿಿ ಬಿಡ್ತದ ಅದ
ಶಿವರದ ಎಲ್ಲ ಮುಂದಂದು ಸೇಫ್ಟಿ ಬಗ್ಗೆ ಏನಾದ್ರು ಹೇಳ್ತಾರೆ ಅದ ಒಳಗೆ
ಈ ತರ ಈ ತರ ಏನ ಆದ್ರೂ ನಿನ್ಗೂ ಅದು ಅದು ಅದ ಆಯುಷ್ಮಾನ್ ಕಾರ್ಡ್ ಅಂತತ ನೋಡದು ಅದು ಒದ್ರ ಐ್ ಲರ್ಕ್ಷ ತಕ್ ನೋಡ್ತಾರ ಅವ್ರು
ಹಾ ಹಾ ಹಾ
ಹಾ ಹೇತಾರ ಅವ್ರರು ಈ ತರ ಯಾವ್ದ ಕ್ಯಾನ್ಸರ್ ಪೇಷೆಂಟ್ ಏರ್ಸ್ ಪೇಷಂಟ್ ಎಷ್ಟ ಕರ್ಕೊಂಬರಿ ನಮ್ಮ ಅಲ್ಲಿಗೆ ನಾವವು ಅವ್ರಿಗೆ ಫೀಮೆಂಟ್ಡ್ತೀವಿ ಅವ್ರರು ತಿನ್ಳಗಿಷ್ಟ ಅಮೌಂಟ್ ಅಂತ ಹಕ್ತಿವಿ ಈ ಮತ್ತ ಯಾರ್ ಗೊ ಟ ಬಿ ಪೇಷಂಟ್ಕ್ಕೆ ಕರ್ಕೊಂಡಿ ಅಂತ ಅವರು
ಈಲ್ಲ ಈನ ಟಿ ವಿ ಪಿಷಗೆ ನೋಡ್ತಾರಂತಿದಿ ಹೆಚ್ ಐ ಪಷೆಂಟ್ಗೆ ನೋಡ್ತಾರಂತಿ ಕರೆಕ್ಟ ಹೋಗ್ತೇನೆ ಆ್ರ ಅವು ಇದಾಯ್ತ ಅಂತಂದ್ರ ಅವರು ತೋರ್ಸೋಕ್ ಬರಲ್ಲಲ್ಲ ಅವ್ರು ತೋರ್ಸಕ್ ಬರಲ್ಲ ಈಗ ಊರಲ್ಲೆಲ್ಲ
ಹಾ ಅದೇ ಅಂದರು ಹ ಹಂಗಗೆ ಹಂಗಗೆ ಹಂಗಿ ಅವ್ರ ಏನಂದ್ರೆ ಗೊತ್ತಾನ
ಹ್ಮ್
ನೀವ್ ಯಾರ್ ಇರ್ತೀರಿ ನೋಡು
ಹ್ಮ
ನೀವಷ್ಟೇ ಬರ ನಾವ್ ಯಾರಿಗನು ಹೇಳಲ್ಲ ಯಾರಿಗನು ಇದು ಮಾಡಲ್ಲ ಸ್ಪ್ರೆಡ್ ಮಾಡಲ್ಲ ನಿಮಗೂ ಟ್ಯಾಬ್ಲೆಟ್ಸ್ ಕೊಡ್ತೀವಿ
ಹ್ಮ್
ಅದ್ರನ್ನ ಹೆಂಗ ತಡೆಗಟ್ಬೇಕಂತ ಹೇತೀವಿ
ಹ್ಞೂ
ನಮ್ ಧೈರ್ಯ ತುಂಬತೀವಿ ಮತ್ತೆ ನಿಗ ಕೈಲಾದಷ್ಟು ಸಹ ಸಹಾಯಧನ ಬರ್ದಂತ ಗೌರ್ಮೆಂಟ್ ಕಲೇಜಿಂದ ಪಂಡ ಅದ ಹಾಕ್ತೀವಿ ಅಂತ ಹೇಳಾರ ಅವರು
ಹ ಇಷ್ಟೆಲ್ಲ ಮಾಡ್ತಾರ ಇ ಅವ್ರು ಇಂದಡಿಅಸ್ ನೋಟಿಸ್ ಬರೋದು ಮನಿ ತನ ಬರೋದು
ಅ ಹೇ ಹಂಗ್ ಹಂಗ್ಮಾಡಲ್ಲ ಹಂಗ್ಮಾಡಲ್ಲ ಏನ್ ಮಾಡಲ್ಲ ಅಂದ್ರ
ಇಲ್ಲ ಇಲ್ಲ ಆ ತರ ಮಾಡ್ತಾರಂತ ನಾನ್ ಯಾಕಂದ್ರೆ ನಮ್ಗ್ ಗೊತ್ತಿ ಇಂಗೆ ಇದರೆ
ಹ
ಅವ್ರಿಗೆ ಹಾಸ್ಪಿಟ್ಲ್ ಮನಿತನ ಬರ್ತಿದ್ರಿ ಕರ್ಕೊಂಡ್ ಹೋಗಕ
ಅದು ಟೀವಿ ಪರ್ಸೆಂಟ್ ಎರಡ್ ಪರ್ಸೆಂಟ ಅವ್ರೇ ಬರ್ಬೇಕು ತಿನ್ವ ತಿಂಗಳ
ತಿಂಗ್ಳ ತಿಂಗ್ಳ ಹೋಗ್ಬೇಕಂದ ಇಲ್ಲ ಎಏಡ್ಸ್ ಏಡ್ಸ್ ಪೇಶಷೆಂಟ್ಗನು ಆತರ ಮನಗ್ ಬಂದಗ್ಯರು
ಹ ಹೆಂಗದ ನಣ ಅವ್ರು ಹೇಳಿದ್ರು ನೋಡಿ ಈತರ ಅಂತ
ಅದ್ರ ಸಲ ಬಾಳ ಮಂದಿ ಸಕೋಷ ಪಡಕತ್ತಾರ ಇಲ್ಲ ಅವ್ರನ ಇದು ಮಾಡಲ್ಲ ಬಿಡು
ಹಾ
ಹಿಂಗೆ ಈಗ ತಂದೆ ಇಲ್ಲ ಅಂದ್ರೆ ಮಕ್ಕಳಿಗೆ ಮಕ್ಕಳು ಇಲ್ಲಾಂದ್ರೆ ತಂದೆಗೆ.
ಅದಕ್ಕೆ ನೀನ್ ಇದ್ದಿಯಲ್ಲ ಅದಕ್ಕೆ ನಿನಗ್ ಪೋನ್ ಹಚ್ಚಿ ಸ್ವಲ್ಪ್ ಈತರ ಈತರ ಅಂತ ಹೇಳಿದೆ ನೀನು ಪೋನ್ ಹಚ್ಚದ. ನೋಡು ಯಾರದ್ರೂ ಇದ್ರೆ‌ ಇಡ್ಕೊಡ ಓಲ್ಡ್ ಕಾಸ್ಟಮರ.
ನೋಡಪ್ಪಾ ನಾವು ಒಳ್ಳೇದ್ ಮಾಡಕೊದ್ರೆ ಯಾರು ಬರೋದಿಲ್ಲ. ಹೌದ್ ಇಲ್ಲೊ ಅವ್ರಿಗಾಗಿ ಅದು ಬಿಡ್ಬೇಕು ನಾವ್ ಮಾಡ್ಬೇಕಪ್ಪ ತೋಸು ಚಂದ್ ಇರ್ಬೇಕು ಅಂತಿತ್ತಂದ್ರೆ. ಯಾರಾದ್ರು ಬರ್ತಾರೆ ನಾವು ಸುಮ್ನೆ ಎಲ್ಪ್ ಮಾಡತೀನಿ ಬರ್ರಿ ಅಂದ್ರೆ ಫ್ರೀ ಇದ್ ಮಾಡ್ತಿನಂದ್ರೆ ಯಾರು ಬರಲ್ಲ ಅದೇ ರೊಕ್ ಕೊಟ್ ಇದು ಮಾಡಮ್ ಅಂತ ಅಂದ್ರೆ ರ ಹೊಟ ಬರ್ತಿರ್ತಾರೆ ಆಚಿತ್ತ್ ಅಂತಂದ್ರೆ.
ಹೌದೌದು
ಸ್ವಲ್ಪ ನೆಗ್ಲೆಕ್ಟ್ ಮಾಡವ್ರೆ ಇಲ್ಲಿ ಬಾಳ ಜನ ಅರ ಗೌರ್ಮಂಟ್ ಕಡೆ ಇಂದ ಹೆಂಗ್ ತಗೋಬೇಕ್ ಅಂತ ಗೊತ್ತಿಲ್ಲ ಸೌಲಭ್ಯ.
ಹೌದು ಸರಿ ತಗಣ್ಣ ಏನೋ ಹಚ್ತೀನಿ
ಹಾ ಹ್ಮ್